ಹಲೋ
ಲ ಹ್ಮ್ ಅನ
ಆಕ ಹೇಳಿ ಏನ್ ಮಾಡ್ತಾ ಇದ್ದೀರಾ
ಸುಮ್ನೆ ಇದ್ದೀನಮ್ಮ ನೀನು
ನಾನು ಏನೋ ಯೋಚನೆ ಮಾಡ್ಕೊಂಡೊಂಡ್ ಕೂತಿದ್ದೆ
ಯಾಕೆ
ಈ ಪ್ರಕೃತಿ ಬಗ್ಗೆ ಯೋಚನೆ ಮಾಡ್ಕೊನ್ ಕೂತಿದೆ
ಓಹ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂತ ಹೌದು ಇವತ್ತು ಮಳೆ ಬಿದ್ಮೇಲೆ ಒಂಥರ ವಿಶಾಲವಾಗಿ ಶಾಂತವಾಗಿ ಹಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತ ಹೊರ್ಗಡೆ ಹೌದೌದು
ಪ್ರಕೃತಿ ಮುಂದಗಡೆ ನಾವು ಏನು ಇಲ್ಲ
ಹೌದು ಪ್ರಕೃತಿನ ಹೋಲ್ಸಕ್ ಆಗಲ್ವಂತೆ ಹದ ಹಾ ಇದ್ರು ಎಷ್ಟು ಚೆನ್ನಾಗಿದೆ ಅಂತಕ್ಕ ಒಂಥರ ಅಲ್ಲಿ ಊರ್ ಕಡೆ ಎಲ್ಲ ತುಂಬಾ ಹೌದು
ಈ ತೋಟದ ಒಂಥರ ವಿಶಾಲವಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಗೊತ್ತಾ ಹೌದು
ಇ ಅಲ್ವಾ ಅದ್ ನೋಡ್ತಾ ಇದ್ರೆ ಇನ್ನುೂ ಖುಷಿ ಆಗುತ್ತೆ ಆಮೇಲೆ ಮನ್ಸ್ ಮನ್ಸಗೆ ಸಮಾಧಾನ ಆಗುತ್ತೆ
ಬಣ್ಣನೇ ಒಂ ತರ ಬೇರೆ ತರ ಕನಿಸತ
ದೆ ಹೌದು
ಹಾ ಇಲ್ಲಿಂದ ಬೆಟ್ಟ ಗುಡ್ಡ ನೋಡಿದ್ರೆ ಒಂಥರ ನೀಲಿ ಬಣ್ಣದ
ಅಂದ್ರೆ ಅವಾಗ್ಲ ಹೇಳ್ತಿದ್ರು ಚಿಕ್ಕ ವಯಸೂರು ಸೆವೆಂತ್ ಅಲ್ಲೇನೋ ಅ ಹತ್ತಿರದ ಹಸಿರು ಬೆಟ್ಟ ದೂರದ ನೀಳಯ ಬೆಟ್ಟ ಅಂತ
ಹೌದು
ನೋಡ್ಕೊಂಡ್ ಕೂತ್ಕೊಂಡ್ ಯೋಚನೆ ಮಾಡ್ಬೇಕು ಹೆಂಗಿರುತ್ತೆ ಅಂತ ನಾನು ಹಗೆ ತೋಟ ಸುತ್ತೇನ್ ಬರೋಣ ಅಂತ ಹಗೆ ಮನ್ಸಗೆ ತುಂಬಾ ಬೇಜಾರಾದಾಗ ಹ್ಮ ಒಂದ್ಸರಿ ಪ್ರಕೃತಿನ ಮನಸಿಗೆ ತಗೊಂಡು ಹ್ಞೂ
ಹೌದು
ಹೌದು ಸುತ್ತಾಡ್ಕೊಂಡ್ ಬಂದ್ರೆ ಒಂಥರ ಕೂತ್ಕೊಂಡ್ರೆ ಒರ ತಂಪು ತಂಪು ಇರುತ್ತೆ ವಿಶಾಲವಾಗಿರುತ್ತೆ ಅಲ್ವಾ ಅವಾಗ ಸಮಾಧಾನ ಆಗುತ್ತೆ ಅಂತರ ಆಮೇಲೆ ನಮ ತೋಟದಲ್ಲಿ ಏನ್ ಗೊತ್ತ ಹ್ಮ
ಬೆಳಿಗ್ಗೆ ಎದ್ದ ತಕ್ಷಸ್ಣ ನವಿಲುಗಳ ಶಬ್ದ ಎಷ್ಟು ಚಂದಾಗಿ ಕೇಳಳ್ಸತೆೇ ಗೊತ್ತಾ
ಹೌದಾ ಇಲ್ಲಿ ಮನೆ ಹತ್ರನೇ ಬರುತ್ತಕ್ಕ ಏಳು ಎಂಟು ಒಂದು ಹತ್ರ ಮೇಲೆ ನವಿಲ್ಗಿರಿ ಇಲ್ವಾ ನೀ ಅಲ್ಲಿ
ಇಲ್ಲಕ್ಕ ಒಂದೂ ಬಿದ್ದಿಲ್ಲ ಏನಂದ್ರ
ಆ ಕಡೆ ಏನಾದ್ರು ಹೋದ್ರೆ ನಿಮ್ ಮನೆ ಪಕ್ಕದ ಸುತ್ತಾಡ್ಕೊಂಡ್ ಹೋಗ್ತಲ್ಲಾ ಏನಾದ್ರರು ಬಂದು ಒಂದು ಎರಡು ಬಿಡುತ್ತೆ ಅವಾಗ್ಲ ಆದ್ರರು
ಬೇಕಾ
ಹ್ಮ್ ನಂಗೆ ತುಂಬಾ ಇಷ್ಟ
ಬೇಕು ಅಂದ್ರೆ ಹೇಳಿ ತಂದ್ಕ ಕೊಡ್ತೀವಿ ನನ್ನ ಹತ್ರನು ತುಂಬಾ ಇತ್ತು
ಅಲ್ಲಿ ಊರಲ್ಲಿರೋದೆಲ್ಲ ಒಂದ್ ಸ್ವಲ್ಪ ಒ್ ತರ ಆಗ್ಬಿಟ್ಟಿತ್ತು ಒಂದ ಗೆರೆ ಕಿತ್ಕೊಂಡ್ ನಂಗೆ
ಆಮೇಲೆ ನಾನು ಹೇಳಿದ್ದೆ ಇಲ್ಲಿ ನಮ ತೋಟದ ಓನರು
ಹಾ
ನಾವ್ಲ್ಗಿರಿ ಬೇಕು ಅಂತ ಹೇಳಿದ್ರ ತಾತನ್ಗ್ ಹೇಳಿದ್ದೆ ಹೋಗಿ
ಹಾ
ಕಾಡಲ್ಲಿ ಎಷ್ಟ್ ಜನ ಆಗ್ತ ಅಂದಕೊಟ್ಟಿದ್ರು ಗೊತ್ತಾ ಆಮೇಲೆ ಅದು ನವಿಲಗಿರಿ ಅಂತೆ ರೂಮಲ್ಲಿ ಇಟ್ರೆ ಅಲ್ಲಿಗ ಜಾಸ್ತಿ ಇರಲ್ ಮತ್ತೆ ಹೌದು
ಈ ವಿಷಯನೂ ನಂಗೆ ಗೊತ್ತಿರ್ಲಿಲ್ಲ ಅಪ್ಪಾ
ಆಮೇಲೆ ನಮ್ಮ ಓನರ್ಮ್ಮತ್ರ
ಹಾ
ಅದಕ್ಕೆ ಅಡ್ಗೆ ಮನೆ ಹತ್ರೆ ಇಲ್ಲಿ ತುಂಬಾ ದಿನ ಆದ್ಮೇಲೆ ಅಲ್ವಾ ಇಲ್ಲಿ ತೋಟ ನಾವ್ ಬನ್ಸತ ದು ಮನೆ ಫುಲ್ಲು ಇದೇ ಇತ್ತು
ಹ್ಮ್ ಹ್ಮ್ ಆಮೇಲೆ ಅ ತಂದ್ ಇಟ್ಟಿದ್ಮೇಲೆ ಯಾಕಂದ್ರೆ ಅಡ್ಗೆ ಮನಲಿ ಜಾಸ್ತಿ ಇರ್ಬದು ಅಲ್ಟ ಇಟ್ಟಿದ್ಮೇಲೆ ಹ್ಮ್ ಹ್ಮ್ ನವೀನ್ ಸದ್ದ ಕೇಳಿಸಸ್ತಾ ಇದಿ ನಿಮಗೆ ಇಲ್ಲ ಕೇಳಸಿಲ್ಲ ಈಗ
ಇಲ್ಲಿ ಎಷ್ಟ್ ಚೆನ್ನ ಕೂಗ್ತಾ ಇದ್ದ ಗೊತ್ತ ಅಲ್ಲಿ ಇಲ್ಲಿ ಮನೆ ಹತ್ರಾನೇ ಬರ್ತ. ಇಂತವೆ ಆದ್ರೆ ನಮ್ ನಾಯಿಗಲ್ ಬಿಡಲ್ಲ ಅಕ್ಕ. ಬೌ ಬೌ ಅನ್ನುತ್ತಾ.
ಆಮೇಲೆ ಏನ್ ಗೊತ್ತಾ ಒಂದ್ ಎರಡು ನಾವೇ ಸಾಕ್ಬಿಟ್ಟ ಬಿಟ್ರೆ ಒಂದ್ ಸ್ವಲ್ಪ ದಿನ ಬಂದು ಮೇವು ಏನಾದ್ರೂ ಹಾಕ್ಬಿಟ್ರೆ.
ಹಾ
ಅಭ್ಯಾಸ ಆಗ್ಬಿಟ್ರೆ ಆಮೇಲೆ, ಇಲ್ಲ ನಾಯಿ ಇದ್ರು ಭಯ ಆಗಲ್ಲ. ಬೆಕ್ಕಿದ್ರು ಭಯ ಆಗಲ್ಲ ಬಂದ್ಬಿಡ್ತೇವೆ ಅವೇ.
ಹಂಗೆ ಒಂದಿನಿಂದ್ಗಡೆ ಒಂದು ಒಂದ್ ದಿಂದ್ರಗಡೆ ಒಂದು ಎಷ್ಟ್ ಚೆನ್ನಾಗ್ ಬರ್ತ. ಗೊತ್ತಾ ಆಮೇಲೆ ನಾಯಿಗಲ್ ಶಬ್ದ ಮಾಡಿದ ತಕ್ಷಸ್ ನಾವು ಆರ್ಕೊಂಡೋಗೋದೇ ಒಂಥರ ನೋಡಕ್ ಚೆಂದ ಆಗ.
ಆಮೇಲೆ ಯಾವ್ದಾದ್ರೂ ಒಂದು ಟೈಮ್ ಅಲ್ಲಿ ಗೆರೆ ಬಿಚ್ಚತ್ತಲ್ಲಾ ನವಿಲ್ ಗೆರೆ ಎಲ್ಲ, ಫುಲ್ಲು ಆವಾಗ ನೋಡಬೇಕು ಇನ್ನೂ ಚೆನ್ನಾಗಿರುತ್ತೆ.
ಅದು ಯಾವತ್ತೂ ಕಾಣಸಿಲ್ಲ ಏನಂದ್ರೆ ಶಬ್ದ ಮಾತ್ರ ಬೆಳಿಗ್ಗೆ ಎದ್ದ.
ಎದ್ದ ತಿನ ಈ ಹಕ್ಕಿಗಳಂತ ಒಂದು ಕಿಚಿ ಕಿಚಿ ಕಿಚಿ ಕಿಚಿ ಅಂತ. ಹ- ಸ್ವಲ್ಪ ಕಾಡ್ ಹತ್ರನೇ ಇದೆಯ.
ಹೌದು ಇದು ಏಕಲವ್ಯ ಸ್ಕೂಲ್ ಗೊತ್ತಾ ನಿಮ್ಗೆ ಕಾಲೇಜು.
ಗೊತ್ತು ನೋಡಿದನ್ ದೂರದಿಂದ ಆದ್ರ ಪಕ್ಕ. ಹೋಗಿಲ್ಲ ಪಕ್ಕಕ್ಕ ಹೋಗಿಲ್ಲ ಅ್ರ ಪಕ್ಕನೇ ಇರೋದು ನಾವು -ಹ್ಮ್ -ಅದೆ ಅದ ಬನ್ನಿ ಅಂದ್ರೆ ಇಲ್ಲ ಬರ್ಬೇಕು ಆದ್ರೆ ಆಕಡೆ ಬಂದಾಗಿಂದ ನಾವು ಆಹ್ ಬೈಕ್ ಅಲ್ಲಿ ಬಂದೇ ಇಲ್ಲ ಗಾಡಿಲ್ ಬರ್ತೀವಿ ಅನ್ಕೊಳ್ತೀವಿ ಬಂದಿದ್ರೆ ಅಲ್ಲ ಸ ಆಡ್ಕೊಂಡ್ ಸ್ವಲ್ಪ ಬರ್ಬೋದಾಗಿತ್ತು. ಆ ಕಡೆ ಬಂದೇ ಇಲ್ಲ ಳಗ ಕೋದಾಗಲ್ಲ ಬಸ್ಸಲ್ಲ ಬಂದ್ಬಿಡ್ತೀನಿ ಅ ಉ ಅಂತ ಬೇಜಾರಾಗುತ್ತೆ. ಏನಿಕ್ಕೆ,
ನಾನ ಇಲ್ ಬಂದಾಗಿಂದ ಯಾರು ಮಾವನ ಕಡೆಯವರು ಬಂದೇ ಇಲ್ಲ ನಮ್ಮನ್ ನೋಡಕ್ಕೇ.
ಅಯ್ಯೋ ನನ್ಗು ಇಷ್ಟನೇ ಅಮ್ಮ ಬರ್ಬೇಕು ಅಂತ ಬಂದ್ರೆ ಮೂರು ದಿನ ನಾಲ್ಕ್ ದಿನ ಇದ್ ಬಿಡ್ತೀನಿ ಬೇಜಾರಾಗ ಬಿಡ್ಬಿಟ್ಟಿ.
ಇವಾಗ ನಮ್ಮ ಮಾವವರೆಲ್ಲ ಎಷ್ಟು ದೂರ ಇದ್ರು.
ಹ್ಮ್
ಇವಾಗ ಅದೇ ಮಾವಂದ್ರು ಫೋನ್ ಮಾಡದು ಮಾತಾಡೋದು ಬಂದು ಹೋಗ್ತಾರೆ. ಅಲ್ಲೇನಾದ್ರು ಇದ್ರೆ ಇಲ್ಲಿ ಕೊಟ್ ಕಳಸ್ತಾರೆ ಹ ನ್ನೇ ಮೊನ್ನೆ, ಕೂಡ ನಾಮತ್ತೆ ಒಂದ ದೊಡ್ಡ ಬಾಟ್ಲ್ ತುಂಬಾ ಎಣ್ಣೆ ಕೊಟ್ ಕಳಿಸ್ರು ತಲೆಗೆ, ಆಮೇಲೆ ಆ ಅಲ್ಲಿ ಜಡಿಯಪ್ಪನ್ನ ಕರ್ಸ್ಕೊಂಡು ಮಾವನನ್ಗಳು ತುಂಬಾ, ಕೊಟ್ ಕಲ್ಸ
ನಾನು ಅದನ್ನ ಹೇಳ್ತೀನಿ ಹೆಂಗು ಅನಿತಿನ್ಗೇ ಅವ್ರ ಮನೆ ಅವ್ರ ಆ ತಾಯಿ ಮನೆ ಕುಟುಂಬದವರು ಎಲ್ಲಾ ಸಹಾಯ ಮಾಡ್ತ
ಸಹಾಯ ಅನ್ನೋದಕ್ಕಿಂತಕ ಅವ್ರಿಗೆ ನನ್ ಮೇಲೆ ಏನೋ ಪ್ರೀತಿ ಜಾಸ್ತಿ ಯಾಕಂದ್ರೆ ಹೆಣ್ಮಕ್ಳ ಯಾರು ಇಲ್ವಲ್ಲ.
ಅದೇ ಅದೇ
ನಮ್ ಸೋದರ ಮಾವಂದ್ರನ ಅಂಬಾಲಿಸ ತ ಇದೆ ನಾನು ಯಾವಾಗ ನನ್ ಜೊತೆ ಮಾತಾಡ್ತಾರೆ ಯಾವಾಗ ಮಾತಾಡ್ತಾರೆ ಅಂತ.
ಹೌದೌದು ಹ -ಖುಷಿ ಸಿಕ್ಬೇಕಾದ್ರೆ ಎಷ್ಟಲ ಬರ್ತ ಗೊತ್ತಾ ಹೌದು ಆಮೇಲೆ ಯನಾನ. ಕೆಲ್ಸಕ್ಕ ಹೋದ್ರ ಅಲ್ಲಿ ಪಕ್ಷ ತೋದಕ್ಕೆ.
ನಮ್ಮ ಮಾವ ಕಿತ್ಕೊಂಡಾಗ ಫೋನ್ ಮಾಡಿದ್ರೆ ಬಂದ್ರೆ ಎಲ್ಲಾರ್ದು ಬಿಟ್ಬಿಟ್ಟು ನನ್ನ ಸಾಲೆಯಲ್ಲೇ ಬಂದ್ ಕಿತ್ಕಳೋದು.
ಅವಾಗ ಒಂಥರಾ ಖುಷಿ ಆಗುತ್ತ ಅಲ್ವಾ ಖುಷಿ ಆಗುತ್ತೆಎಲ್ಲಾ ಆದ್ರೂ ಆಗ್ತಾರೆ. ಹು
ಹ ಮಾಡ್ಕೋಬಾರ್ದಾಯಯ್ತಾ ಯಾಕೆ
ಯಾಕೆ ಅಂಗ ಋಣ ಇಲ್ಲ ಅನ್ನೋತ್ ನಾನಓ ಒಳ್ಳೆ ಹುಡ್ಗಿಪ್ಪ ನೀದಲ್ಲಿ ಇರ ಹೆಂಗಕಲ್ಲ, ಹೌದು ದ್ ಬಗೆ ಮಾತಾಡ್ತೀಯಾ ಪರವಾಗಿಲ್ಲ ಅನ್ನೋದು ಅದೇ ಹೋಗ್ಲಿ ಬಿಡು ಅದೇ, ಎಲ್ಲೋ ಇರಾ ಕಡೆ ಜೀವನ ಸಾಗಸ್ಕೊಂಡ್ ಹೋಗೋಣ ಅಷ್ಟೇ.
ಆದ್ರೆ ಇಲ್ಲಿ ಬಂದಾಗಿಂದ ನಮ್ಮ್ ಯಾರು ಬಂದಿಲ್ಲ ಅಜ್ಜಿ ಅದು ಅವತ್ತು ಬಾ ಅಜ್ಜಿ ಅಂತ ಬಲವಂತದಿಂದ ಬಂದಿದ್ದ
ಬಂದಿದ್ದ ಕೈ ಗೆ ಹೌದಾ
ಬಲ್ವಂತಿಂದ ಬಂದು ಬಿಟ್ಟೋದ್ರು ಅದೇ ಲಾಸ್ಟ್
ಏ ನನ್ಗುನು ಬಂದ ಒಂದ ದಿನ ನೀನ್ ಚೆನ್ನಾಗಿದೆ ಅದೆಲ್ಲಲ್ಲಿ ನೋಡಕ್ ಚೆನ್ನಾಗಿದೆ ಅಂದಲ್ಲಾ ಅವಾಗಿಂದ ನನ್ಗ ಒಂದ್ಸರಿ ನೋಡ್ಬೇಕು ನೋಡ್ಬೇಕು ಅಂತ ಅಂತ ಅನ್ಸುತ್ತೆ ಹ ಹ್ಮ ಆದ್ರೆ ಅದಕ್ಕೂ ಒಂದ ದಿನ ಬರ್ಬೇಕು ಚಿಕ್ಕಪ್ಪ ಅವರು ಬರ್ತಾರಲ್ವಾ ನೂಗೆ ಹಾ ಅಲ್ಲೇ ಬಂದ್ ಬರ್ಬೋದು
ಇದ್ರು ಅಲ್ಲ ಅಕ್ಕಾ ಒಂದೇ ಹೇಜೇಲ್ ಬಂದ ಹೋಗ್ಬಾರ್ದ
ಅದೇ
ಅವರು ಬಂದ್ ಹೋಗಲ್ಲ
ಮುಂದಿನ ಎಲ್ಲಾ ಸೇರ್ಕೊಂಡು ಇರ್ಬೇಕು ಚೆನ್ನಾಗಿರುತ್ತೆ ಹ್ಮ ಚೆನ್ನಗಿರತ್ತ ಅಲ್ವಾ
ಹೌದಕ್ಕ ನನ್ಗಂತೂ ಎಲ್ಲಾರ ಒಂದೇ ತರ ನೋಡ್ತೀನಿ ಎಲಾ ಎಲ್ಲರೂ ಬಂದೋಗ್ಬೇಕು ನನ್ಗೆ ಅದೇ ಖುಷಿ ನನ್ಗೆ ನನ್ಗೆ ಫ್ಯಾಮಿಲಿ ಸೆಂಟಿಮೆಂಟ್ ಜಾಸ್ತಿ ಇದೆ ಅಕ್ಕಾ
ಹೌದೌದು ಅಯ್ಯೋ ನಾನು ಹಂಗೆ ಮಾಡ್ತಿದ್ದೇನೆ ಹಲೋ ಹಲೋ ಹಲೋ ಹಲೋ